ಹಲೋ ಹಲೋ
ಹಲೋ
ಹಲೋ ಹಾ ನಮಸ್ತೆ
ನಮಸ್ತೆ ನಿಮ್ಮ ಹೆಸರು
ನಮ್ಮ್ ಹೆಸರು ಸಹಾನ ಅಂತ ನಿಮ್ದು ಹೌದಾ ಊಟ
ಎಂತ
ಆಯ್ತ ಆಯ್ತಾ
ಹಾ ಹಾ ಆಯ್ತು ನಿಮ್ದಾಯ್ತಾ
ಹಾ ನಮಗೂ ಆಯ್ತು ಏನ್ ಮಾಡಿದ್ರು ಊಟಕ್ಕೆ
ಊಟಕಕ್ಕೆ ಪಲಾವ್ ತಿಂದ್ವಿ.
ಹಾ ಹೌದು ಪಲಾವ್ ಅಷ್ಟೇನಾ ನಾವು ಅನ್ನ ಸಾರು
ಸರಿ
ಹೌದಾ ಹ ಹ್ಮ್ ಮತ್ತೆ ಯಾವ್ ಊರ್ ನಿಮ್ದ್ ್ದ
ನಂದ ಇಲ್ಲೇ ಬೆಂಗಳೂರು ನಿಮ್ದ್ ಯಾವೂರು?
ಹಾ ನಮ್ದು ರಾಯಚೂರು
ಹ್ಮ್ ಹೌದಾ
ನಮ ಭಾಷೆ ನೋಡಿ ಕಂಡ ಹಿಡಿರ್ಲಿಲ್ವಾ ನೀವು
ಗೊತ್ತಾಯ್ತು ಅದ್ ನಾವು ಈ ತರ ಬಿದ್ದ ಬಿಜಾಪರು
ಹಾ
ಗು ಲ್ಬರ್ಗ ಅನ್ಕೊಂಡ್ವಿ
ಹೌದಾ ಅಂದ್ರೆ ಬಿಜಯಪುರ್ ಗುಲ್ಬರ್ಗ ಹತ್ರನೇ ನಮ್ದದು
ಹೌದಾ ಎಷ್ಟಧೂರಆಗುತ್ತ ಹ ಇ
ಅಂದ್ರೆ ಫುಲ್ ರಾತ್ರಿ ಎಲ್ಲ ಪ್ರವಾಸ ಮಾಡ್ಬೇಕು
ಹಾಂ ಹಾಂ ಹಾ
ನಿಮ್ದು ನಿಮ್ದಿಲ್ಲೇ ನೀವ್ ಓದ್ತಿರೋದು?
ನಾವು ಓದ್ತಿರೋದು ಇಲ್ಲೇ ಬಿ. ಇ ಅಂತ. ನೀವ ಮತ್ತೆ ಹ ನಿಮ್ ಊರಲ್ಲಿ ಏನ್ ತುಂಬಾ ಫೇಮಸು
ನಮ್ಮ ಊರಲ್ಲಿ ರೊಟ್ಟಿ ರೊಟ್ಟಿ ಗೊತ್ತಾ ನಿಮ್ಗೆ ರೊಟ್ಟಿ ಶೇಂಗಾ ಚಟ್ನಿ
ಹಾ
ಹಾ ಅದೆಲ್ಲಾ ಗೊತ್ತು ಸೂಸ್ಲಾ ಅಂತರ ಗೊತ್ ತ ಮಂಡಕ್ಕಿ ಚಿತ್ರನ್ನ ತರ ಮಾಡ್ತಾರೆ ಹ ನಿಮ್ಮ ಅಲ್ಲಿ ನಿಮ್ಮ ಅಷ್ಟಲ್ಲಿ ಮಾಡಲು ಹಾ
ಹ ಅಷ್ಟ್ ಚಲ್ಲಲ್ಲಪ್ಪ ಪಿಜಿ ಪಿಜಿ ಪಿಜಿ ಹ್ಮ ಮತ್ತೆ ಹೇಳ್ಬೇಕು ಚೆನ್ನಾಗಿದ್ದೀವಿ ನಿಮ್ಮೂರಲ್ಲಿ ತುಂಬಾ ರೊಟ್ಟಿ ಫೇಮಸ್ ಅನ್ಸುತ್ ತಲ್ವಾ
ಜಾಸ್ತಿ
ಹಾ ನನ್ ಫ್ರೆಂಡ್ ತರ್ತಿದ್ಲು
ಹೌದಾ ನಮ್ಮೂರ್ ಕಡೆ ತಿಂಡಿಗೆ ರೊಟ್ಟಿ ಮಾಡಿಬಿಡ್ತೀವಿ ನಾವು ಈ ಕಡೆ ಇಲ್ಲಿ ಬೆಂಗ್ಳೂರ್ ಸೈಡು ನಾನೆಲ್ಲಾ ಇರೋದ ಇಲ್ ಬೆಂಗ್ಳೂರ್ ಸೈಡ್ ಎಲ್ಲ ಓದಕೆ ಇಲ್ಲೆಲ್ಲಾ ತಿಂಡಿ ಅಂದ್ರೆ ದೋಸಾ ಇಡ್ಲಿ ಪುಳಿಯೋಗ್ರೆ ಒಂತರ ಹಕ್ಕಿ ಅಂದ್ರೆ ರೈಸ್ ತರ ಮಾಡ್ ಹ ಹಾ ನಮ್ಮ್ ಸೈಡ್ ಎಲ್ಲ ರೊಟ್ಟಿನಿ ತಿಂಡಿನೇ ರೊಟ್ಟಿನಿ ಹ್ಮ್
ಹ್ಮ ಹ ನಮ್ ಕಡೆ ತಿಂಡಿ ಅಂದ್ರೆ ಈ ತರ ಪಲಾವು, ಚಿತ್ರಾನ್ನ ಪುಳಿಯೊಗ್ರೆ ದೋಸಾ ಇಡ್ಲಿ ಈ ತರ ಮಾಡ್ತಾರೆ ಹ್ಮ ಹ್ಮ್
ಅ್ವಾ ಏನು ಇನ್ನು ಇದಾವೆ
ಹಾ ಇನ್ನು ಸ್ಟಾರ್ಟ್ ಆಗಿದೆ ನಿಮ್ಗೆ
ಹಾ ನಮಗೂ ಸ್ಟಾರ್ಟ್ ಆಗಿದೆ ಚೆನ್ನಾಗಾಯ್ತಾ?
ತಾ
ಯಾಕೆ
ಅಂದ್ರೆ ನಾನು ಓದಿದ್ದೆ ಬಂದಿರ್ಲಿಲ್ಲ ಜಾಸ್ತಿ ನಾನು ಓದತಿರೋದೆ ಬಂದ್
ಓ ಹೌದಾ ಎಂಜಿನಿಯರಿಂಗ್ ಅಂದ್ಮೇಲೆ ಹಂಗೆ ಬಿಡಿ ನಾವ್ ಅನ್ಕೊಂಡಿದ್ದಂಗ ಆಗದೇ ಇಲ್ಲ, ಹಾ
ಇಂಜಿನಿಯರ್ ಅಂದ್ರೆ ಇಷ್ಟ ಅಂತ ಸುತ್ತ
ಕೆ ಜೀವ್ನ ಯಾಕಂದ್ರೆ ನಮ್ದು ಅದೆಲ್ಲ ಸ್ವಲ್ ಅಭ್ಯಾಸ ಇ ನಮ್ಗು
ಹೌದಲೆನ್ ಯಾವ ಕ ತಗೊಂಡ ತುಂಬಷ್ಟ ತನ ನಿಮ್ಗೆ ಇಂಜಿನಿಯರ್ ಅಂದ್ರೆ ಇಷ್ಟನಾ?
ಜಿನಿಯರಿಂಗ್ ಇಷ್ಟನೇ ಇತ್ ಇತ್ತು ಆದ್ರೆ ನನ್ಗೆ ಮೆಡಿಕಲ್ ಫೀಲ್ಡ್ ಅಂದ್ರೆ ಇಷ್ಟ ಆ ಇರ್ಲಿಲ್ಲ. ಅಂದ್ರೆ ನಮ್ಮ ಮನೆಯಲ್ಲಾ ಎಲ್ಲರಿಗ ಮೆಡಿಕಲ್ ಅಂದ್ರೆ ಇಷ್ಟ ನಾನು ಡಾಕ್ಟರ್ ಆಗದು, ಹ್ಮ್ ಆದ್ರೆ ನನ್ಗೆ ಚಿಕ್ಕ ಚಿಕ್ಕ ಹುಳ ಕಂಡ್ರು ನು ಭಯ ನನ್ಗ್ ಇನ್ನು ಇಂಜೆ ಚಿನ್ನಡಿಕನ್
ಹಕ ನೀ ಹ್ಮ ಬಿಡಿ ಹೂಳ ನೋಡ್ದೇನೆ ಭಯ ಅಂದ್ರೆ ಇಂಜೆಕ್ಷನ್ ಎಲ್ಲ ಇಡಿತೀರಾ ಮುಗಿತು ಇಜೆ ನೋಡಿದ್ ತಕ್ಷಣ ಓಡು ಅನ್ಸುತ್ತೆ ದೂರ ಮೈಲಿ ದೂರ ಹ ಹ ಹ ಹ ಹ್ಮ ಹ ಹೇಳ್ಬೇಕು ನಾವ ಆ ಸಿಕ್ತ್ ನೀವು
ಹ್ಮ್ ನಾವು ಸಿಕ್ಸ್ತ್
ಹೌದು ಹ ಹ್ಮ್ ನಿಮ್ಮ ಸ್ನೇಹ
ನಮ್ ಸ್ನೇಹಿತರೆಲ್ಲ ಹಾಗೆ ಎಂಜಿನಿಯರಿಂಗ್ ಲೈಫ್ ಅಲ್ಲ ಅವ್ರವ್ರ ಬುದ್ಧಿವಂತಿಕಿಂದ ಅವ್ರವರು ಇರ್ತಾರೆ
ಹೌದು.
ಹಾ ಯಾರ್ನು ಯಾವ ಟೈಮಗ ಹೆಂಗಿರ್ತಾರಂತ ಅರ್ಥ ಮಾಡ್ಕೊಳಕ್ ಆಗಲ್ಲ ವೈಷ್ಣವಿ ಅವರೇ ಹ ನಿಮ್ ಸ್ನೇಹಿತರೆ ಎಲ್ಲ ಹೆಂಗ್ ಹಾಗ
ಹಂಗೆ ಸಮಯ ಯಾವತ್ ತರ ಇದ್ರೆ ಹೌ
ಹ ಆ ತರ ನಿ ನಿಮ್ ಸ್ನೇಹತ್ರರುನ ಹಂಗಗೆನಾ ನಿಮ್ ಸ್ನೇಹತ್ರರುನ ಹಂಗಗೆನಾ ಏನ್ ಜಾಸ್ತಿ ಕೊಯತ ಚೆಂಸ್ ಆಕ್ತಿದೆ ನಮ್ಮ ಮಧ್ಯ
ಹಾ ಅಂದ್ರೆ ಈ ಹಿಂಗೆ ಇವಾಗ
ಹ ನಾನು ನಮ್ದಷ್ಟೆ ಅಂತ ಅನ್ಕೊಂಡಿದ್ದೆ ಚೆನ್ನಾಗಿ ಮಾತಾಡ್ತೀರಾ ನೀವು
ಅಂದ್ರೆ ನಂಗಿರೋದೆ ಾಗ ಹೇಳ್ಬಿು
ಹಾ ಹ ನನ್ಗುನು ಎನ್ ಜನ್ರ್ ಅಂದ್ರೇನೆ ಇಷ್ಟ.
್ಮ ೆ
ಹ್ಮ್ ಮತ್ತೆ ಹೇಳ್ಬೇಕು ಅಂದ್ರೆ ನೀವು ಗೊತ್ತಿರ್ಲ ಗೊತ್ತಿಲ್ಲ ಅನ್ನೋ ವ್ಯಕ್ತಿ ಕೂಡನ ಚೆನ್ನಾಗಿ ಮಾತಾಡ್ ಅಂದ್ರೆ ಇನ ಗೊತ್ತಿರೋ ವ್ಯಕ್ತಿ ಕೂಡ ನೀವ್ ಹಚ್ಕೊಂಡಿರೋ ವ್ಯಕ್ತಿ ಕೂಡ ಅವರು ಕೂಡ ಎಷ್ಟು ಚೆನ್ನಾಗಿ ಮಾತಾಡಲ್ಲ
ಚ ಚೆನ್ನಾಗಿ ಮಾಡ್ತೀವಿ. ಹ್ಮ್ ಕಾಲಿಜ್ ಕ ಹಾಂ. ಹ್ಮ್
ಹ್ಮ್ ಮತ್ತೆ ಇದು ಪರೀಕ್ಷೆ ಆದ್ಮೇಲೆ ಎಲ್ಲಿಗಾದ್ೂ ಹೋಗ
ಹ್ಮ್ ಅನ್ಕೊಂಡಿದ್ದೀವಿ
ಹಾ ಎಲ್ಲಿಗೆ
ಎಲ್ಲಿಗೆ ಅಂದ್ರೆ ಪ್ಲಾನ್ ಹಾಕಿಲ್ಲ ಅನ್ಕೊಂಡಿದೀವಸ್ೇ ಹೋಗೋಣ ಅಂತ
ನ ನಿಮ್ಗೆ ಏನು ಟೀ ಅಂದ್ರೆ ಇಷ್ಟಾನ ಕಾಫಿ ಅಂದ್ರೆ ಇಷ್ಟಾನ.
ಇಲ್ಲಪ್ಪ ಟಿ ಕಾಫಿ ಅಷ್ಟು ಇಷ್ಟ ಇಲ್ಲ ನಂಗೆ ನಿಮ್ಗ ಇಷ್ಟ ನಾ ಏನು ಒಂಥರ. ಇಷ್ಟ ಇಲ್ಲ ನಂಗೆ.
ನಮಿಗೆ ಟಿ ಇಲ್ಲಾಂದ್ರೆ. ಒಂದ್ತರ ಮೈಂಡ್ ಫ್ರೆಶ್ ಇದ್ದಂಗೆ.
ಸುಸ್ತು ಅದಾಗ ಅಷ್ಟೇ ತಗೋಬೇಕು ಬೇರೆ ಟೈಮ್ ಅಲ್ಲಿ. ಟಿ ಕಾಫಿ ಎಲ್ಲಾ ಇಷ್ಟ ಇಲ್ಲ.
ಹ್ಮ್ ಹ್ಮ್ ಹೆಂಗಿತ್ತು ನಮ್ಗೆ ತಿನ್ನೋದಾ ನನ್ಗೆ ಏನು. ಜಾಸ್ತಿ ಇಷ್ಟಾನೇ ಆಗು ತಿನ್ಬೇಕು ಅಂತ ಆಸಕ್ತಿನೇ ಇರಲ್ಲ ನಂಗೆ.
ಹಾ
ಆಸಕ್ತಿನೇ ಇರಲ್ಲ ನನ್ಗೆ ತಿನ್ಬೇಕು
ಏನಕ್ಕೆ ಹಾ ಹಾ.
ಹ್ಮ್ ನಮ್ಮ್ ಊರಿಂದ ಬರ್ಬೇಕಾದ್ರೆ ಎಲ್ಲಾ ಕಳಸರ್ ತಾರೆ
ಹ್ಮ
ಅಪ್ಪಾ ನಮ್ಮ ಹೂವ ಎಲ್ಲ
ಹಾ ಹ ಹ್ಮ ಹ್ಮ ಮತ್ತೆ
ತ್ತೆ ನಿಮ್ಗೆ ಏನ್ ಇಷ್ಟ
ನಮಗ ತಿಮ್ಮದ್ರಲ್ಲ ಅಂದ್ರೆ ಬದ್್ಮತೆೆ ಸಾರು ಚಪಾತಿ ಅಂದ್ರೆ ಇಷ್ಟ
ಹೌದ ಹ್ಮ. ಮತ್ತೆ ಹೇಳ್ಬೇಕು ಅಷ್ಟೇ.
ಏನಿಲ್ಲ ಹೇಳ್ಬೇಕು ನೀವು. ಎಲ್ಗೂ ಹೋಗಿಲ್ವಾ ಪ್ರವಾಸಕ್ಕೆ.
ನಾವ ಎಲ್ಗ ಹೋಗಿಲ್ಲ.
ಯಾಕೆ ಹ ಹಾ ಪರೀಕ್ಷೆ ಇದ್ರೆ ಎಲ್ಗ ಹೋಗ್ಬೇಕ ಆ.
ಅಂದ್ರೆ ಹಿಂದ ಹಿಂದಿಂದಲ್ಲಾ.
ಹಾ.
ಹ ಹಿಂದಿನ ದಿಂದನಂದ್ರೆ ಒಂದ್ ವರ್ಷದಿಂದೆ ಹೋಗಿದ್ವಿ ಮಂತ್ರಾಲಯ. ಹ ಹಾಜಿ ಬೇಟಾ. ನೀವೆಲ್ಲಾ ನೋಡಿದ್ರ ಹಸ ಆ ಕಡೆ ಎಲ್ಲ.
ಹ್ಮ್ ನೋಡಿದೀ್ಯಾ. ಹಲ್ಲ. ನ ಎರಡು ವರ್ಷ. ಹೋಗಿ.
ಹೌದಾ. ಅ ಕಡೆ ಮಂತ್ರಾಲಯ ಆಯತು. ಅದಲ್ಲ. ಸ್ವಲ್ಪ ಮುಂದೆ ಬಂದ್ರನೆ ನಮ್ಮ್ೂಊರು.
ಹಾ.
ಹಾ ಹಜ ನೀಜರಿ. ಹನುಮನ್ ಜನ್ಮಸ್ಥ. ಸ್ಥಳ ಅದೆಲ್ಲ ಬೆಟ್ಟ ಏರಿ ಅಲ್ಲಿ ಮೇಲಿಂದ ಹಮತಿಿ ಕಾಣುತ್ತೆ ಚೆನ್ನಾಗಿರುತ್ತೆ ಹೌದು ಹ್ಮ್. ಅ. ಮತ್ತೆ. ಏನಿಲ್ಲ ನಿಮ್ ಕಡೆ ಏನಾದ್. ನೊ
ಹಾ. ಬೆಂಗಳೂರಲ್ಲಿ ಇದೆ ಅಲ್ವಾ ತುಂಬಾ. ಎಕಟಮ ಅಲ್ಲೂ ಈ ತರ ಎಲ್ಲ.
ಹೌದಾ. ಹೋಗಿದ್ರ ನೀವು ಅಲ್ಲಿಗೆ ಹ್ಮ್ ಹ್ಮ್ ಹೌದಾ ಹ್ಮ್.
ಹ್ಮ ಮತ್ತ.
ಮತ್ತೆ ಹೇಳ್ಬೇಕು ನಿಮ್ಮ್ ಮನೆಯಲ್ಲಿ ಹೆಂಗಿದ್ದಾರೆ
ಚೆನ್ನಾಗಿದ್ದಾರೆ ನಿಮ್ ಮನೆಗೆ ಹಗಿದ್ದ
ಹಾ ನಮ್ಮನೆಯಲು ಚೆನ್ನಾಗಿದ್ದಾರೆ ಮಾಡಿದ್ರ ಅಪ್ಪ ಅಮ್ಮ ಹ್ಮ ಫೋನಾ ಹೌದಾ ಹ್ಮ ಏ ನೀವು ಒಬರೇನಾ ಏನು ನಿಮ್ಮ ತಮ್ಮ ತಂಗಿ
ನಮ್ಮಟಾ
ಹ್ಮ ಹೌದಾ ಹಾ ನೀವು ಎರಡನೇ ಮಗಳ
ಇಲ್ಲ ನಾವೇ ದೊಡ್ಡವರು ಆದ್ರೆ ಅಕ್ಕ ಅಂದ್ರೆ ಅಷ್ಟನ ಇಲ್ಲ ತಂಗಿ ತಂಗಿ
ಹ್ಮ್ ಹ್ಮ್ ಹ್ಮ್
ಒಂದೇ ಮನೆಗೆ ದೊಡ್ಡೊಡಾಗಿದ್ರೆ ಚಿಕ್ಕಾಳ್ತದನು ಹ್ಮ್ ಮತ್ತೆ
ಮತ್ತೆ ಏನಿಲ್ಲ ನಾವು ಸುಮ್ನೆ ಹಂಗೆ ನಿಮ ಜೊತೆ ಮಾತಾಡ್ತಾ ಇದ್ವಿ
ಹ್ಮ
ನೀವು
ಏನಿಲ್ಲ ನಿಮ್ಮ ಹತ್ರ ಸ್ವಲ್ಪತ್ ಮಾತಾಡಿ ಮಲ್ಗಣ ಅ ಮತ್ತ ತಗ್ತಿದ್ದೆ
ಪ್ಪಾ
ಹ್ಮ್ ನಿಮ್ಮ್ ಹತ್ರ ಮಾತಾಡಿದಕ್ಕೆ ತುಂಬಾ ಖುಷಿ ಆಯ್ತು
ಓ ಹೌದಾ ನಂಗೂ ಗೂ ಕೂಡ
ಹಾ ಧನ್ಯವಾದಗಳು
ಹ ಧನ್ಯವಾದಗಳು ಶುಭರಾತ್ರಿ
ಅಹ್, ಶುಭರಾತ್.